ಹ ಏನ್ ನಡದ್ರೀ ಸೋಬಿಸಾರ ಹ
ಏನಲ್ ನೋಡ್ರಿ ಕೆಲ್ಸಕ್ ಬಂದವ್ರಿ ಹಾ ರೀ
ಹಾ ಏನ್ ಕೆಲ್ಸ ಮಾಡಕತಿರಿ
ಏನೇಲ್ರೀ ಇಲ್ಲೇ ಸುಂಟ ಆದ ಕಲ್ಸ
ಹ್ಮ ಹಾ ಹಾ ಅವ್ರ ಕೋಗಿರನ್ರಿ ನೀವು ಊರಾಗ ಯಾರ ಅಂತ ಮಾಡೀವ್ರಿ ಹಾ
ಇಲ್ಲ ಇಲ್ಲೇವ್ರ ಇವತ್ ಬರ್ಬೇಕಂತ ಮಾಡವ್ರ ನಾವ್ ಊರ್ ಕಡೆ
ಹ್ಮ್ ಹ್ಮ್ ಹ್ಮ ರೀ ಏನ್ ಹ ಚ ಏನ್ ನಾಷ್ಟ ಆಾಗಿ ಇಷ್ಟ ಚಾಗಿ ಆಗ್ಯಾದ್ರಿ ಹ
ನಾಷ್ಟ ಚಾ ಹಗಾದ್ರಿ ನಷ್ಟ ಎಲ್ರಿ ನ ಹ ಹಾ ರೀ ಒಂದಾರ ತಾಸಬಿಟ್ಟು ಬರ್ದತ್ರಿ ನಾಷ್ಟ ಹಾ ನಿಮ್ದ ಏನ್ ಹಾ ಕೆಲ್ಸ ಏನಮ್ದ ಗೌ ಕಲ್ಸ ಕೊಡದ್ರೀುಲಾಷ್ಟ್ರ ಅದ ಮಾಡದ ಹಾ ರೀ ಹಾ ಅದೇ ನಡ್ ನೋಡ್ರಿ ಕೆಲ್ಸ ನಿಮ್ದ್ - ಮತ್ತ ಏನಲ್ರರಿ ಸಮಾಚಾರ ಅದೆ ರೀ ಇವತ್ತ ಹಾ ಕೆಲ್ಸ ಏನಲ್ರಿ ಹ್ಮ್ ಇಲ್ಲಿನ್ ಮಳೆ ಹತ್ತ ಅದ್ರ ಹೆಂಗೆ
ಅ ಬರಕತ್ತನ್ ರಿ ಆ ಕಡೆ
ಬರ್ದ್ರ ಈಗ ಒಂದ ನಂದ ಜಿನ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟ ಅಸಲ ಮೊರಂಮ್ ಬಂದಲ್ರಿ ಇವತ್ತ ಪೇಮೆಂಟ್ ಕೊಡ್ತನಂತ ಅಂದಿರ ಇಂದ ಕಡಿಗೆ ಪೇಮೆಂಟ್ ಕೊಟ್ಟ ಬರ್ಬ ಹಾ ರೀ ಅಸಲಗವತ್ತು ಮಾಡಕ್ ಕುಂತೀವ್ರಿ ಹ್ಮ ಭಾರತಕ ಆದ್ರರು ಕೆಲ್ಸ ಇಲ್ಲಿನ್ ಆಯ್ತ್ ಹಬ್ಬ ಆದಲ್ರಿ ಮೊಹರಂ ಮೊರಂಮ್ ಆದಲ್ರಿ ಮೊಹರಂ
ಹಾ ಹಾ ಹಾ
ಅಬ್ಬು ಸರಿಯಾಗಿ ಒಂಟ
ಹಬ್ಬ ಸಲಗ ನೀವು ಹ ಮತ್ತ ಮೊರಂ ಗಿರಾಮ್ ಮುಗಿಸಿಕೊಂಡೆ ಮತ್ತೆ
ಮತ್ತೆ ಹೋಗ್ಬಕ್ರಿ ಇಲ್ ಮತ್ತೆ ಇಷ್ಟಊರ್ ಹೋಗ ಅನಕೊಂತಾರ ದೋಸ್ತ್ ರೀ
ಮತ್ತೆ ದೋಸ್ತರ ಹ ಸರಿ ನೋಡ ತಬರ್ತ ನಾನು ಊರ್ ಕಡೆ ಅಂತ ಹೇಳಿನ್ರಿ ಹ ಅಮ್ಮನ್ ನಚ್ಚಿದ್ರ ನಿನ್ನೆ ಯಾವಾಗ ಬರ್ತೀರ ಅಂತ ಹಾ ನಾಳೆ ಬರ್ತೇ ಅಂತ ಹೇಳ ಕಡಿ ಕಜಿ ಆಜಿ ಬರ್ಕ ಅಲ್ಲಿ ಅ ಡೆಲ್ಲಿಗೆ ಅಲ್ಲಿ ಹೋಗಬಂತ ತಂದಾರ ರೀ ಮತ್ತ ಹಾ ಅಸಲ ಒಮ ತೋರ ಅಂತ ಹೇಳನ್ರಿ
ಹೌದೇದ್ರಿ ರಿ
ಹಾ ರೀ ಊಟ ಆಯಾದ ನಿಮ್ದ
ಹಾಗಾದ್ರಿ ಈ ಊಟ ಮಾಡೆ ಕೆಲ್ಸ ಮಾಡಕ್ ನಿಂತೀರಿ ಹಾ
ಹೌದ್ರಾ ನೀನ್ ಶಾಲೆವು ಚಾಲ ಆಗ್ಯಾವಂತ್ರಿೀ ನ ಹ ನಮ್ಮ ಮಕ್ ಅಣ್ಣ ಮಕ್ಳ ಅವ್ರ ಇಲ್ ಯಾರಲ್ರಿೀ ಸಲಗ ಅಲ್ಲಿ ಇಷ್ಟ ಇಷ್ಟ ತಾನ ಮತ್ತೆ ಎಲ್ಲಿ ಹಸ್ಬೇಕಾದ್ರರು ಬೆಂಗ್ಳೂರಾಗ
ಹಾ ಬೆಂಗ್ಗಳೂರ ಎಲ್ಲಿ ಈ ಕಡೆ ಇಲ್ಲೇ ಇಲ್ಲೇ ಹಚ್ಬೇಕಂತ ಮಾಡ್ರಿ ನ್ರರಿ ಊರಾಗ
ಇಲ್ಲ ಊರಾಗ ನೋಡ್ರಿ ಐತ್ರಿ ಇಲ್ಕಂದ್ರೆ ಸಾಪ್ರ ಕ ನೋಡತ್ ಮಾಡಿವ
ಹ್ಮ್ ಹ್ಮ ಮತ್ತೆ ಶಾಲಗ್ ಬಿಟ್ಟು ಆಟಲ್ ಬಿಟ್ಟು ಮತ್ತೆ ಹೋಗ್ಬೇಕಕ್ಂದ್ರೆ ಬೆಂಗ್ಳೂರ್ ಕೆಲ್ಸಕ್ಕೆ
ಒಂದು್ ಎರಡ್ ತಿಂಗಳು ಇದ್ದಗೆ ಹೋಗ್ಬೇಕ್ರ ಮತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲಾ ಹಬ್ಬಕ್ಕಿಬ್ಬ ಮುಗಿಸಿಕೊಂಡ ಹೊಲ್ದ ಕೆಲ್ಸ ಕೆಲ್ಸ ಏನಿದ್ರು ಮಾಡ್ಕೊಂಡ ಮತ್ತೆ ಹೋಗ್ಬೇಕಂದ್ರ ನಿ ಬೆಂಗ್ಳೂರ್ಗೆ
ಮಗಳೂರಿ
ಹೌದೌದೌದು ಎಷ್ಟ ಮಂದಿ ಕೆಲ್ಸ ಮಾಡಕ್ ಹೋಗಿಿಲ್ಲ ಯಾರ ಹೋಗಿರ್
ನಮ್ಮವರು ನಮ್ಮ್ ಅಣ್ಣ್ರ ನಾವ್ ಬಂದವ್ರೀ ನಮ್ಮ ಅಣ್ಣ ಅಲ್ಲಯ ಅ ರೋಪತ್
ಅಲ್ಲನೇನ್ರಿ ಅಲ್ಲಿ ಇಲ್ಲೇ ಊರಾದ್ರೆ
ಹಾ ಇಲ್ಲೇ ಹ ಗ ಯಾರ
ಹ ಹಾ ನೀವು ಇಬ್ರ ಏನಾದ್ ಬೆಂಗ್ಳೂರ್ ಹೋಗಿರೇನ್ರಿ
ಹಾ ರ
ಹಾದು
ಸರಿ ಹಬ್ಬು ಸಲಯ ಬೈರ ಅಂತ ಹಚ್ಚಿದ್ರೆ ಬರ್ತ ವರಂತ
ಹ್ಮ್ ಹ್ಮ್ ಹ್ಮ್ ನ್ ಮದ್ುವೆ ಹಾಗೇಗಾದ್ರಿ ನಿ ಮಗನ ಇಲ್ರಿ
ಎಲ್ಲನ್ರಿ ನಿಮ್ಮಣ್ಣಾರ ದಡ ಆನಂದ್ ಆಗಲ್ಲನ್ರಿ ಆಯ್ತು ಆಯ್ತು ಅವ್ರಿಗೆಷ್ಟ ಮಂದಿ ಯಾರನ್ರಿ ಮಕ್ಕಳ್ರು.
ಮೂವರ ಅರಾ
ಸಾರ ಆರು ಅನ್ರಿ ಅವ್ರ ಏನ್ ಕೆಲಸ ಮಾಡ್ತಾರೇನ್ರರಿ.
ಏನ್ರೀ ಇದ ಅವ ಹೊರ ಮನೆ ಕೆಲ್ಸನ ಮಾಡ್ತಾರೀ ಅವ್ರನು
ಹ್ಮ್ ಹ್ಮ್
ಹ್ಮ್
ನೀವು ನಿಮ ನಡವ ಹಣ ಹೋಗಿರ ಅಂದ್ರೆ ಬೆಂಗಳೂರು ಹ
ಹಾ ಹಾ
ದೊಡ್ಡಾರ ಇಲ್ಲ ಯಾರು ಊರಾಗ?
ಗಾರ ಇಲ್ಲ ಯಾರ ಊರ
ನಮ್ಮವರೆಗೆ ನಿಮ್ಮ ಮಾಡ ಕರ್ಕೊಂಡ್ ಹೋಗಿದ್ರಿ?
ಹಾ ಅಡಗ ಯಾವ್ದ್ ಮಾಡಕಂತ ಕರ್ಕ ಬಂದವ್ರ?
ಹ್ಮ್ ಹ್ಮ್
ಹ್ಮ್ ಸರಿ ಶಾಲೆ ಚಾಲ ಆವಂತ ಲ್ಲಿಯಣ ಹ ಅಚ್ಚ ತರ್ಪಾನ. ಬರ್ರ ಅಂತ ಸಲಗೆ ಹ ಬರ್ತರಂತ
ಹೌದೌದು ಬನ್ ಬನ್ರಿ ಬನ್ರಿ ಬಿರೆ ಅಪಾರ್ಟ್ಮೆ ಹಬ್ ತರ ಬರಿ
ಹ್ಮ ನಿಮ್ದೇನ್ ನಡ್ದದ ಸಮಾಚಾರ?
ನಂಬ ಏನ್ ನಡತಿದ್ರಿ ಇ ಕೆಲ್ಸಾನೇ ನಡದಾವ ಇ ಎಲ್ಲಿ? ಕೆಲ್ಸನ ಆತಾವಲ್ ಹಾ ನಾವು ಎಲ್ಲೇನ ಕೆಲ್ಸಕ್ಕೆ ಹೋಗ್ರಿ ಗೌಂಡರ್ಕಾಯಾಗ ಅಲ್ಲಿ ಅ ನ ಶಂತು ರ ಭಾಷೆ ನ ಹೆಚ್ಚಿದೀರ್ರಿ ಭಾಷೆ? ನ್ನಡರನ್ರಿ ಕೆಲ್ಸ?
ಏನನ್ರಿ ಕವಿದ ಹಾಕೊ ಬರಕ್ ಹೋಗ್ಯಾರತ್ರಿ ನಿನ್ನೆ ಮನ್ದ ಹುಷಾರಂತ. ದ್ ಹಕೊ ಬರಕ್ ಮಂದಂತಂದ್ರಿ ಹ ಆಮ್ಯಾಗಸ್ ಅಂದ್ರ ಮತ್ತೆ ಕಟ್ ಮಾಡಿದ್ರ ಅ್ ಸರಿಯಾಗಿ ಮತ್ತೆ ಹ ರೀ.
ಹಗಾರನ್ರಿ ಅವ್ರು?
ಹ್ಯಾರೀ ಕವಿದ ಹಕೊಂಡಂಬರಕ್ ಹಗ್ಯಾರೀ ಅವ್ರ
ಹೌದ
ಹ್ಮ.
ಹೌದು.
ಆ ತವರಲ್ಲಾ ಅ. ಸರೆ ಕ ಸ ಕಟ್ಕಟ್.
ಗಾಳಿ ಬಿಟ್ಟದಲ್ರಿ ಇಲ್ಲಿ ಕೆಲ್ಸ ಮಾಡಕೈತಿವಲ್ಲಾ ಗಾಳಿ ಬಿಟ್ಟದ್ರಿ ನೋನ್ ಗಾಳಿ ಜ್ವರ ಅದ. ಮಳೆ ಏನ ಈ ಕಡೆ.
ಹೌದ.
ಇಲ್ಲ ಏನಿಲ್ಲ ನಾವನ್ ಕೆಲ್ಸಕ್ ಹೋಗಬಕ್್ರ ಇನ್ನ ಯಾರ ಇಲ್ಲನಾ. ಬೆಂಗಳೂರಗ ಆದ ನೋಡ್ರ ನಮಗನ್ ಕೆಲಸ ಬ. ಹ್ಮ.
ಆದ್ರ ಕೆಲ್ಸ ನಡಬೇಕಕ್ ನೋಡ ವಜ್ಜೆ ಆದ್ರ ಅಂದ್ರ ಕೆಲ್ಸ.
ಹಾ ಹಾ ಏನ್ ಕೆಲ್ಸ ಮಾಡ್ತೀರಿ ನೀವು.
ಶ ಸಿಮಟಾ ಕರ್ಸ್ಕೊಡಬೇಕ ಇರಕಪ್ಪ ಕಂಕಡ ಚಛತ್ಗಿತ್ ಹಾಕ್ತಾರಲ್ರ ಮನಗೆ. ಅದ್ರಾಗ ಹೋಗ್ಬಕ್್ರೀ ಕಂಪನಿಯಾಗ ಹಾ ರೀ. ನಾವ ಇಲ್ಲೇ ಗೌಂಡರಕಾಯಿ ಸುಮಂಟ್ ಆದ ಕಲ್ಸಿಕ ಕೊಡಕ ಇದ್ರಿ ಇಲ್ಲಿ ಮಾಡ್ತಾರ್ರಿ ಹ ಹೌದ್ವಾ. ಅವ್ರ ತಾ್ರ.
ಮಾಡ್ತಾರ ಅವ್ರ ಕೈಯಾಗಿ ನೀವು ಕಲಸ ಕಲಸ ಕೊಡಾದ್ರೆ ಹ್ಮ ಹ್ಮ್ ಹ್ಮ್. ಹೌದ ನಮಗ ಇತ್ತುಂದ್ರೆ ನೋಡ್ರಿ ಕ್ದ್ ಇತ್ತುಂದ್ರೆ ಬರ್ತೀವಿ ಮಳೆ ಇಲ್ಲ ಏನಿಲ್ಲ ನಮಗನ್ ಕೆಲಸ ಇಲ್ಲ ಇಲ್ಲಿ ಹ ಇಲ್ಲಿ ಇದ್ದ. ಹರಿ. ಕೇಳ್ರಿ ಮೇಸ್ತ್ರಿ ಹಾ ಮೇಸ್ತ್ರಿ ಮಾಲತ್ೀ ಕೇಳ್ರಿ ಹಾ ಕೇಳಿ ಹಕ್ತರಿೇನ್ ಹೇಳಿ ನಾನ್. ಇ ಇದೇನ ಕೆಲ್ಸಾನ ನಾವವು ಅಲ್ಲಿ ಹುಡುಕಿಯೋರ ಹಾಕತವಿ.
ಹಾ ಹಾ ರ.
ಹ್ಮ್.
ಅದೇ ಡೌಲ್ ಸಾಬ ನಚ್ಚಿದಾರ್ರೀ ಅವ್ರನ್ ಕಣಿ ಹಗಾರ ಅಂತರಿ ಆ ರ ಡವಲ್ ಸಾಬ ಹಚ್ಚಿದಾರೀ ಅವ್ರನ್ ಕಣಿ ಹಗಾರ ಅತ್ರಿ.
ತಲ್ಸ್ರೀ.
ಹಾ ಕಣಿಗಾಯಿ್.
ಹೊಲ್ಸಬ್ರ ಸಣಿಗ್ ಹೋಗ್ಯಾರನ್ರಿ. ಹೌದ್ರಿ ನಮಗನ ಹಚ್ಚತಿದ್ರು ಬರಕಾಯ್ತಿವ ಅಂತ ಹೇಳಿದ್ರ ಮನೇಲಿಿಂದ.
ಹಾ ಅೇ ಅಬ್ ಅಳ್ರೀ ಇವತ್ ಬಿಡ್ಬೇಕಲ್ಲ ಅಂತಂದಿ. ಮನಗನ್ ಹಊಸವ್ರೀ. ಹ ಹಾ ಅಬ. ಸಲಗ ಹೋಗ್ಬೇಕಕ್. ಡಾನ ಅಂತಂದ್ರ ಹ ಅವರು ನಚ್ಿ ಮಾತಾಡ್ಯಾರ.
ಹೌದೌದು ಅರ್ಕೊಂಬರಿ ಹುಡುಗರಿಗೆ ನಮ್ಮ ಹುಡುಗರಿಗೆ ಶಾಪ ಬಿಡ್ತತಿವಿ ಒಂದ ಎರಡು ಹುಡುಗರಿಗೆ
ಹಾ ಹಾ ರೀ ಕೇಳೋಣ ತೋ ರಿ ಅ ಅಲ್ಲಿ ಶಾಲಿ ಚಲೋ ಅ ಅನ ಕುಂತಾರೀ ಶಾಪ ಅಪರದಾಗ ಹಾ ಸರಿಯಾಗಿ ಅಲ್ಲಿ ಹಾಕಕಂತ ಮಾಡೀವ್ರಿ ಇಲ್ಲಿ ಊರಗಾದ್ರ ಬರ ಜಾಗಡ್ಕ ಬರ್ತಾರೀ ಮನಿ ಹಾ ಅಲ್ಲೇ ಬಿಟ್ಟು ಒಂದು ನಡಿದ್ರ ಇ ಯ್ರ ನಾವ್ ಮತ್ತೆ ಹೊಲಕ್ ಪಲಕ್ ಆಯವ ಅಂದ್ರ ಮನ ಕಡೆ ಬ ಬಂದ್ಬಿಡ್ತ ಹಾ
ಹೌದೌದ ಹೌದು ಹಾ ರಷ್ಟ ಸಾಲ ಆದ್ರೆ ನಡೀತರಿ ಇಲ್ಲಾ ಅಂದ್ರೆ ಹುಡು ಹುಡುಗರು ಹ ಹಳ್ಳ ಹಳ್ಳ ಅಳ್ಳಾವಲ್ಲ ಇಲ್ಲಿ ಊರಾಗ ಸಾಲಿ ಒಂದಿನ ಓತಾವಂದಿನು ಚವಾ
ನಾವ್ ಅದ್ರಾಗ ಹೊಲಕ್ ಪ ಹೊಲಕ್ವ್ ನೋಡ್ಲು ಬಿಡಲ್ರಿ ಅವ್ ಸಾಲಿ ಹೋಗ ಬರ್ತಾರ ನೋ ಕಿ ಅದಕ್ ಬರಬೇಕಕ್ ಅವರು
ಹಾ ಅಲ್ದಾಗ ಹೋಗಿಸಾ ಆಡೋದು ಹಿಂಗೆ ಮಾಡಿ ಹುಡುಗರು ಹಳ್ಳಗಗಳ ಬಂತು ಮಳೆ ಬಂತು ಹ ಹ ಹ್ ಕಾಯ್ಡ್ತಾವ ಚಪ್ರ ಅ ರಟೇಸನ್ ಆದ್ರ ಸಾಲಿ ಚೆಂದ ಕಲ್ ಸ
ಹ್ಮ ಈಗ ನಾವನು ಹೋಗಿಲ್ರಿ ಶಾಲಿ ಮತ್ತೆ ಅವ್ರಿಗನು ಹೋಸಂಬ್ರಿ
ನಾವು ಅವ್ರೇನ ಓದ್
ಹ್ಮ ಅವ್ರನ್ ಹಓದಲ್ರಿ ನಾವು ಮದ್ಲಿಕ್ಕೆಲ್ಲ
ಅವ್ರರುನು ಹೋಗಿ ಅದೇ ಬರ್ಬೇಕು ಆಗ್ತು ಚಾಂತ್ ಆಯತು
ಹಾ ರೆ ಇ
ಎನು ಹತ್ತನೇ ತನ ಹನ್ನೆೊನೇ ತನ ಕಲ್ತ್ರ ನಡತಿದ್ರಿ ಸಾಲಿ ಹೌದ ಹೌದ ಹೌದು ಎಸ್ರು ಬರತಾನ ಹತ್ತನೇ ಹೊನೇ ತನ ಕಲ್ತ್ ಯಾವಾಗನ ಒಂದ್ ಕಂಪ್ನಲಿ ಹ ನೆರಳಗೆ ಎಲ್ಲೆನ ಸೇರ್ಪಡೆ ಆತ ಸರಿ ಮಳಾಗ
ಹ್ಮ್ ಯಾವಗ ನಾವಂತ ಕೆಲ್ಸ ಬರ್ತ್ರಿ ಅಂತ ಹೇಳಿ ಹಚ್ಚಿದಂಗ್ರಿ
ಹೌದೌದೌದು
ಮತ್ತೆನ್ಡದ್ರಿ ಕೆಲ್ಸ
ಏನಿಲ್ ರಿ ಇಲ್ಲೇ ಕೆಲ್ಸ ಇದೇ ನಡದಾವ್ರಿ ನಮ್ಮ ಹುಡುಗೋದುನು ಎಲ್ಲ ಒಂದು ಸಾಲಿ ಆ ಶಾಲೆ ಬಿಟ್ಟಿದ್ವಿ ಅಲ್ಲಿಂದ ಬುಟ್ಟು ಬುಟ್ಟು ಬುಟ್ಟು ಬುಟ್ಟು ಮೂರು ಸಾರಿ ವಿಡಿಯೋ ಬಂದನ್ ರಿ ಅವ
ಹೌದ್ರಿ ಆಕ್ರಿ
ಅಲ್ವ್ ವಿಲ್ಯ ಅಂತ ಒಲ್ಲೆ ಒಲ್ಲೆ ಸಾಲಿ ಒಲ್ಲೆ ನಾನು ಒಲ್ಲೆ ಒಲ್ಲೆ ಅಂತ ಬಿುಟ್ಟಬಂದ್ ಇಲ್ಲೇ ಈಗ ಹೋದಾರ ಹಚ್ಚಿದೀವಿ ರೊಕ್ಕ ತುಂಬಿ
ಹಾ ಹಾ
ವ್ ಸಾವಿರ್ ತರ್ಟ್ಟಿದ್ದಿವ್ ರೀ ನಿ ಆದ್ಮೇ ಸಾವ್ರ ಕಟ್ಟಿದ್ದಲಾ ಹಾ ಮೂರ್ ತಿಂಗಳು ಹೋದಾ ಮೂರ್ ತಿಂಗ್ಳು ಹೋಗನ ಬುಟ್ ಹೊಡ ಬಂದ ಹೋಗಿದ್ದು ಹೋಗಿದ್ದು ಒಂದ್ ಸರಿ ಇವ್ರ್ ಆಟದಾಗಿ ಹಾಕಿ ಬಂದ್ವಿ ಒಂದ್ಸರಿ ಸೈಕಲ್ ಮೋಟರ್ದಾಗ ಹಾಕಿ ಬಂದೀವಿ
ಹಾ ರೀ
ರಿ ಅವ
ನೋಡ್ರಿ ಮತ್ತೆ ಈಗ ಹಚ್ಚಿದದಕ ನಾವ್ ಆದ್ರ ಪಾಡ ಆದ್ರಿ
ಈಗ ಗೌರ್ಮೆಂಟ್ ಹೋದೇನ್ರಿ ಇಲ್ಲೇ ಎಲ್ಲಿಯನ ಪ್ರಿ ಆ ಏನಂತ ಎಲ್ಲ ಮುರಾರ್ಜಿ ಎಕ್ಸಾಮ್ ಬರ್ದ ಬಂದ ನವದಿ ಎಕ್ಸಾಮ್ ಬರ್ದ ಬಂದ ಯಾವದು ಆಗಿಲ್ಲ
ಹಾ ಹಾ ರಿ
ಪ್ರವೀಟ್ ಜಾಗದಲ್ಲಿ ಹೋಗಿ ಬುಡ್ಬೇಕಂತೀವಿ ಓದಿನ ಹೇಳನ ಇಪ್ಪತ್ ಸಾವಿರ ಕಟ್ಟೀವಿ ಹ ನಾ್ ಸಾಲಿ ಚಲ ಆವಾಗಿಲ್ಲ ಅನ್ರಿ ಚಲ ಆಯ್ತ ಅಂದ್ರ ಹೈಟ್ ಬರ್ಬೇಕ್ರೀ ಅವನಿಗೆ
ಅೇ ಹೊದ್ರ ಪಾಡದ್ ನೋಡ್ರಿ ರೊಕ್ಕ ಕಟ್ಟಿರ್ತೀವಿ ಹೋಲಕ್ಕ ಮತ್ತೆ ರೊಕ್ಕ ಲಾಸ್ರೀ ಅಲ್ಲ ಲಾಸ್
ಹಾ ಈಗ ಆಯ್ತ ಅವ್ರು ವಾಪಸ್ ಕೊಡಲ್ಲ ಅಂತ ಹೇಳಾರ್ರೀ ರೊಕ್ಕ ಕೊಟ್ಟು ಬಂದೀವೀ ಇಪ್ಪತ್ತು ಸಾವಿರ ಹೋಗ್ತೀನಂತ ಹೇಳಿದಕ್ಕೆ ಕೊಟ್ಟ ಬಂದೀವೀ ಬತ್ತಿನ ಅಂತೇಳಾರೀ ಅವ್ನೀಗ ಕರ್ಕೊಂಡ್ ಹೋಗಿ ರೊಕ್ಕ ಕೊಟ್ಟು ಬಂದಾ ರೀ
ಹೌದ್ರಿ ಆದ್ರ ಪಾಡ ಆತ್ರಿ ಹ್ಮ ಯಾವ್ದ ನ ಕೆಲ್ಸ ಗಿಲ್ಸ ಬ ಬಂತ ಮತ್ ತನಕ
ಹಾ ಇದು ನಾವು ಬಿಸಿಲಾಗ ಮಾಡಿದಂಗ ಮಳೆ ಏನು ಚಳಿ ಏನು ಬಿಸಲು ಬಿಸಲಾಗೇನ ಹಾ ಒಂದೊ್ ನೆಸಿನಾಗ ಜಾಸ್ತಿ ಳಕ್ ಬರ್ಬೇಕ ಮಳೆ ಬಂದ್ರನು ಒಲ್ದ ಮುಂದ್ ಬರ್ಬೇಕು ಸದಿ ಕಿತ್ತಕ ಬರ್ಬೇಕ ಸದಿ ಹಕ ಗುಡುಗು ಒಂದು ನಿಂತ್ರೀ ಮಳ್ಯಾಗ ಎಲ್ಲಾ ಬಿಸಲಾಗ ಮಾಡ್ಬೇಕು ಇದು ಬಾಳ ಸುಮ್ಮನೆ ಹೈರಾಣ್ ಆತ್ರಿಪಾ ಊರ್ ಶಾಲಿಗೆ ನಾವ್ ಹೇಳತೀವ್ರೀ ಅವ್ರ ಹ ಹ ಅ್ರ ಚೆಂದ್ಕಂಡಾದ್ರಿ ಖುಷಿ ಖುಸಿ ಆತದೆ ಈಗ ತಿರುಗಾಡಕ್ ಬಿಡ್ತೀವಲ್ಲ ಸಣ್ಣರಾರ ಅಂತ ನಾವು ಹಿಂಗೆ ಸಾಲಿ ಬಿಟ್ಟ ಅವಾಗ ನಮಗೆ ಅವ ಚಂದ ಕಾಣಿತ್ ಸುಮ್ಗ ಎತ್ತಿಿನಿಂದ್ಗಡೆ ಹೋಗೋದು ಬಂಡೆ ಗೂಡೆ ಹೋಗೋದು ಹೊಲ್ದಾಗೆಗ್ರಾಡದು ಅವಾಗ ಚಂದ ಕಾಣ್ತು ಈಗ ಹಚ್ಚಾರ ನೋಡ್ರಿ ಹೊ ಕ ಸೇ ಏನು ಮಳೆ ಏನು ಹ ಮತ್ತೆ ನಿಗೋಲ್ಲ ಕಾಯಕಟೋರ ಕ ನೋಡ್ರಿ ಹಬ್ಬ ಏನು ಹುಣ್ಣಿಮೆ ಏನು ಶಾಲಿ ಕಲ್ತ್ರರ ನೌಕರಿ ಮಾಡಿದ್ರ ತಮ್ಮಾರ ಶಾಲಿ ಕಲ್ತಾರ ಈಗ ಆರಾಮ್ ನೌಕರಿ ಮಾಡ್ಕಂತ ನೋಡ್ರಿ ಈಗ
ಹಾ ರ ನಾವು ಹೋಗ ಹೋಗಂದ್ರೆ ಹೋಗಿಲ್ರಿ ಅವಾಗ
ಚಲೋ ಓದುತಾನ್ರೀ ಶಾಲಿ ಅವ ಒಬ್ಬೊಬ್ಬರ ಅಲ್ಲೇನ ಹೋಗೀ ಓದಂದ್ರೆ ಇವತ್ತ ಮಾತ್ ಕೇಳವಲ್ಲ
ಹೌದ್ರಾ ಹ್ಮ ಹ್ಮ್ ನ ಹಚ್ಚಂಗ ಹಚ್ಚರಿ ಮತ್ತ ಹೆಂಗೆ ಹಾಗ ನ
ಹೊಲ್ಲಕ್ ಹೋಗ ಅಂತ ಹೇಳ್ಬೇಕ್ರಿ ಅವನಿಗೆ ಸರಿ ತುಗೋರೀ ಒಂದ ಊಟ ಗಿಟ ಮಾಡ್ತೀವ್ರೀ ನಾವನ್ ಎಸ್ತರ್ಬೀ ನಮ್ ದೋಸ್ತ್ ಬಗಲಾಗ ಬಂದಾನ್ರೀ ಕೆಲ್ಸ ಮಾಡಕ
ಹಾ ಹಾ ಸರಿ ತೋರಿ
ಅನ್ನಾಗ ಅಷ್ಟನ್ ತೋರಿ ನಾನು.
ಹಾ ಸರ್. ಹ.